ಅಲ ಹ್ಮ ಏನಲ್ಲ ನೋಡ ಪ್ಪಾ ಸುಮನೆ ಕುಂತಿದ್ದೆ ನಾನು ಸ್ವಲ್ಪ ಬೇಜಾರಾಗಿತ್ತು
ಹೌದಣ್ಣ ಯಾ ಕಡೆ ಟ್ರಿಪ್ ಹೋಗಿರಿ ಅಂತಲ್ಲ ಅಣ್ಣ
ಆ
ಟ್ರಿಪ್ ಹೋಗಿರಂತಲ್ಲ
ಇನ್ನ ಟ್ರಿಪ್ ಆಗಿಲ್ಲಪ್ಪಾ ಇನ್ನ ಟ್ರಿಪ್ಗೋಸ್ಕರ ಇನ್ನ ಪ್ಲಾನ್ ಮಾಡ್ತಾ ಇದ ಇದೀವಿ
ಹ ಮತ್ತೆ ಈಗ ಎಲ್ಲರೂ ಟ್ರಿಪ್ ಹೋಗ್ಯಾರ ಹೋಗ್ಯಾರ
ಎಲ್ಲ ಏನ ಪ್ಲಾನಿಂಗ್ ಎಲ್ಲ ಇದ್ದೀವಿ
ಅವ್ರದಾನ
ಹಾ ಇನ್ನ ಏನ್ನ ಉಡುಗ್ರೇನ ಸರಿಲ್ಲ
ಹಾಾವ್ ದೋಸ್ತ ಸಂಗಟಟ್ ಹೋ್ತೀರಾ ನ
ಹಾ ಇ ದೋಸರ ಸಂಗಟೆ ಂದ ಮಾಡವಿ
ಹ್ಮ್ ಹ್ಮ್ ಯಕಡೆ ಎಕಡೆ ಹೋಗ್ಬೇಕಂತ ಮಾಡ್ರಣ
ಅೇ ಆಳ್ ಕರ್ನಾಡಕ ಹೋಗಕನ್ ಮಾಡಿದ್ವಿ ಎಲ್ಲ ಮಿಳನಾಡು ಮಲೆನಾಡು ಪ್ರದೇಶ ಮತ್ತ ಕಡೆ ಸಹ್ಯಾದ್ರಿ ಬಟ್ಟೆಗಳು
ಹ್ಮ್
ಹ ಮತ್ತೆ ಈ ಕಡೆ ಎಲ್ಲ ಉತ್ತರ ಕರ್ನಾಟಕ ಎಲ್ಲ ಏನೇ ಇದೆಲ್ಲ ಹೊರ್ದಲ್ಲ ಮೂಸ ವರ್ಕನ್ ಮಾಡಿದೀವಿ
ಹ್ಮ್ ಅವ ತಾನ
ಹ್ಮ್ ಸ್ವಲ್ಪ ವೆದರ್ ಕಂಡೀಷನ್ ಚೆನ್ನಾಗಿಲ್ಲ ಇವಾಗ
ಹ ಹ
ಹ್ಮ ದಿವಸಲ್ ಒಂದ್ ಜಾಸ್ತಿ ಆಯ್ತಾ
ಹ್ಮ್
ಹ್ಮ್
ಹದ ಹೌದಣ್ಣ ಬಿಸಿಲ ಪೂರಾ ಮೂವತ್ತೊಂಬತ್ ಡಿಗ್ರಿ ಸೆಲ್ಸಿಯಸ್ ಅದಾನ್ಣ ನಮ್ಮ್ ಕಡೆ
ಹ್ಮ್ ಅತ್ತ್ ಬೇರ ಸ್ವಲ್ಪ ಡಿಲೇ ಮಾಡಿದಂಗ
ಹಾ ಆದ್ರೆ ನಮ್ದ್ ಈ ಕಡೆ ಉತ್ತರ ಕರ್ನಾಟಕ ಆತಿದಲ್ಲ ನಾ
ಹ್ಮ್ ಎಲ್ಲಾ ಹೋಗರೆಲ್ಲಾ ಹೋಗ್ತಿವಿ ಹೋದ್ಮೇಲೆ ಅಲ್ಲೆಲ್ಲಾ ಬಿಸಲು ಅದು ಇ ಅಂತ ಏನಾದ್ರು ಹ ಸ್ವಲ್ಪ ಹುಷಾರಿ ಎಲ್ಲಂಗ ಅದ ಟ್ರಿಪ್ ಎಲ್ಲ ಬಂದಲ್ಲ ವೇಸ್ಟ್ ಆಗಿಬಿಡಲ್ಲ
ಹೌದೌದ
ಅದಕ್ಕೆ ಸ್ವಲ್ಪ ವೇಟ್ ಮಾಡ್ತಾ ಇದವಿ
ಏನ್ ಏನ್ ತೊೊಂಡ ಹೊಂಟ್ರಿ ಅಣ್ಣ ನೀಗ
ನಾವು ಒಂದು ಏಳ ಎಂಟು ಜನ ಆಯ್ತವಪ್ಪಾ ನಾ ಸ್ವಲ್ಪ ಟೀಟಿ ಗಾಡೆ ಮುಸಕ ಮಾಡಿದವಿ
ಟಿ ಟಿ ಅಣ್ಣ
ಹ್ಮ ಟಿಟಿ ಗಾಡಿಯ ಮುಚ್ಚಿದ್ರಗೆಲ್ಲ ಹ್ಮ ಕಂಫರ್ಟೇಬಲ್ ಆಗಿ ಎಲ್ಲ ಹೋಗ್ಬೋದು
ಹಾ ಅಣ್ಣ
ಹ್ಮ್ ಕುತ್ಕೊಂಡ್ರು ಮಲ್ಕೊಂಡ್ರು ಚೆನ್ನಾಗಿ
ಹ್ಮ್ ಹ್ಮ್
ಮತ್ತೆ ಹೋಗ್ಬೇಕ ಅಂತ ಪ್ಲಾನ್ ಹಾಕಿದಿವ್ ಇವಾಗ ಇನ್ನೊಂದ ಹದ್ನೈದಿನ ಹೋಗ್ಲಿ ಸ್ವಲ್ಪ ಬಿಸ್ಲೆಲ್ಲ ಕಡಿಮೆ ಆಗ್ಲಿ
ಹಾ
ಹ್ಮ್ ಮುಂದಿನ ಸ್ವಲ್ಪ ಮಳೆಗಾಲ ವೆದರ್ ಎಲ್ಲ ಚೆನ್ನಾಗಿರುತ್ತಲ್ಲ
ಹು ಹ್ಮ್ ಹ್ಮ್
ಹ್ಮ್ ಅಲ್ಲ ಪ್ಲಾನಿಂಗ್ ಹಾಕಿದ್ದೀವಿ ಇದು ಉಡುಪಿ ಕಾರ್ವಾರ ಉತ್ತರ್ ಕನ್ನಡ ದಕ್ಷಿಣ್ ಕನ್ನಡ ಗೋಕರ್ಣ
ಹ್ಮ್
ಹ್ಮ್ ಧರ್ಮಸ್ಥಳ ಇಕಡೆ ಮೈಸೂರ್ ಪ್ಯಾಲೇಸ್ಸು
ಆ ಅಣ
ಹ್ಮ್
ಎಲ್ಲ ಪೂರಾ ನಮ್ದ್ ಆಲ್ ಕರ್ನಾಟಕನೇ ನೋಡಿ ಬರ್ತಿರಿ ಅನ್ನಂಗ ಆಗ್ಯದಾಣ
ಹ್ಮ್ ಇಡಿ ಆಲ್ಕರ್ನಾಟಕ ನೋಡ್ಕೊಂಡ್ ಬರಬೇಕು ಅಂದ್ ಮಾಡೀವಿ
ಹಾ
ಇವಾಗ ಎಲ್ಲಾ ಹೋದ್ರೆ ನಡತದ್ ಬಿಡು ಆ ಕಡೆ ಉತ್ತರ್ ಕರ್ನಾಟಕೆಲ್ಲ ಅಂತ ಪರಿ ಏನ್ ಬಿಸ್ಲೇನಿಲ್ಲ
ಹ್ಮ್
ಹ್ಮ್ ಮತ್ತ ಉತ್ತರ್ ಕನ್ನಡ ನೋಡಿಕ್ಯಂಬದ್ಯು ರೀ ದಕ್ಷಿಣ ಕರ್ನಾಟಕ ನೋಡ್ಕ್ಯಾಂಬದ್ರೀವ್ರೀ ಉತ್ತರ ಕರ್ನಾಟಕ ನ ನೋಡ್ಲೇಬೇಕಾಪ್ಪ ಮತ್ತೆ ಮತ್ತೊಂದ್ ಸ್ವಲ್ಪೊಂದ ದಿನ ಬಿಟ್ಟೊದ ಟ್ರಿಪ್ ಅಂತ ಒಂದ್ಸರ್ತಿ ನಿಂತು ಅಂದ್ರೆ ಪೂರ್ತಿ ಆಕಡೆ ಎಲ್ಲ ಪೂರ್ತಿ ಮುಗಶ್ಕ್ಯಾಂಬರ್ಬೇಕ್ ಅಂದ್ ಮಾಡಿವಿ
ಹಾ ಅಣ್ಣ
ಅದೇ ಮುಗಿಶ್ಯ್ಯಾಂಬರ್ತ್ವಿ ಪೂರ್ತಿ ಇನ್ನೊಂದ್ ಹದ್ನೈದಿನ ಬುಟ್ಟು ನೀನು ಬರಂಗಿತ್ತಂದ್ರ ಹೇಳ್ ನಿನ್ಗೊಬ್ನಿಗ್ ಲಿಸ್ಟಿಗ್ ಹಾಕಿರ್ತಿನಿ
ಈಗ ಯಾವ್ಯಾವ ಪ್ಲೇಸ್ ಓದ್ತೀರಿ ಅಂತ ಹೇಳಿದ್ರ ನಾವ್ ಏನು ನ ಕೇಳ್ತೀವಿ ತ್ಯಾವ್ನ ಮನ್ಯಾಗ
ಉತ್ತರ ಕರ್ನಾಟಕ ಎಲ್ಲಾ ಪ್ಲೇಸ್ ಮುಗ್ಸ್ ನೋಡವ್ ಬಾ ಬಾದಾಮಿ ಐಹಳೆ ಆಯ್ತು ಪಟ್ಟದ ಕಲ್ಲ ಆಯ್ತು ಹ್ಮ್ ಮ್ಮ್ಮ್ ಬೀದರ್ ಕಲ್ಬುರ್ಗಿ ಆ ಮ ನೇ ್ಮ್ ಈ ಕಡೆ ಗೋಲ್ಗುಂಬಜ್ ಆಯ್ತು ಇಬ್ರಾಮ್ ರೋಜಾ ಆಯ್ತು ಮತ್ತೆ ಇ ಕಡೆ ವಿಜಯನಗರ ಸಾಮ್ರಾಜ್ಯ ಹಂಪಿ ಆಯ್ತು ಹ್ಮ್ ಮತ್ ತ್ತಾ ಆಕಡೆ ಬೆಳಗಾವ್ನಲ್ಲಿ ಏನ್ ಬರ್ತ ಕಿತ್ತೂರು ಸಂಸ್ಥಾನ ಅದು ಆಯ್ತು ಮತ್ತೆ ಆಕಡೆ ಸ್ವಲ್ಪ ಗೋವಾ ಸ್ವಲ್ಪ ಗೋವಾ ಕಡೆ ಸ್ವಲ್ಪ ಹೋಗಿ ಬರ್ತವಿ ನಮ್ಗೆ ಯಾಕಂದ್ರೆ ಗೋವಾ ನಮ್ಗೆ ಬೇಕಾಗಿದ್ ಪ್ಲೇಸ್ ಅದಾ ಅಲ್ ಅಲ್ಲೆಲ್ಲಾ ಚೆನ್ನಾಗಿರೋ ವೆದರ್ ರೂ ಬೀಚು ಹ್ಮ್ ಬೀಚ್ ನೋಡ್ಕ್ಯಂಬರ್ಬೇಕು ಅಂದ್ ಮಾಡವಿ ಮತ್ತ ಬೀಚಲ್ಲೆಲ್ಲಾ ಹ್ಮ್ ಆಟ ಆಡ್ಬೇಕಂದ್ ಮಾಡವಿ ಗೇಮ್ಸು
ಆ ಹ
ಹ್ಮ್ ಈ ತರ ಎಲ್ಲಾ ಪ್ಲಾನಿಂಗ್ ಹಾಕೀವಿ
ಹ್ಮ್ ಹ್ಮ್
ಮತ್ತೆ ಆ ಕಡೆ ದಕ್ಷಿಣ ಕರ್ನಾಟಕ ಹೋದ್ರೆ ಗೋಕರ್ಣ ಧರ್ಮಸ್ಥಳ ಆ ಕಾರವಾರ ಆ ಮತ್ತೆ ದಾಂಡೇಲಿ
ಹಾ
ಹ್ಮ್ ಈ ತರ ಎಲ್ಲಾ ಹೋಗನ್ ಮಾಡಿದ್ವಿ ಎಲ್ಲ ದೇವಸ್ಥಾನ
ಹಾ
ಟೂರಿಸ್ಟ್ ಪ್ಲೇಸು ಮೃಗಾಲಯ
ಹ್ಮ್ ಹ್ಮ್
ಪಕ್ಷಿಧಾಮ
ಹಾ
ಎಲ್ಲ ನೋಡ್ಕೊಂಡ್ ಬರ್ಬೇಕಂತ ಮಾಡಿದೀವಿ ಎಲ್ಲಾ ಲಿಸ್ಟ್ ಮಾಡಿದೀವಿ ಈಗ ಎಲ್ಲ ಎಲ್ಲಿಲ್ಲಿ ಹೋಗ್ಬೇಕ ಅಂತ ಹ್ಮ ಹ್ಮ್ ಸ್ವಲ್ಪ ಇವಾಗ ಹವಾಮಾನದ ತಾಪಮಾನಗೋಸ್ಕರ ಸ್ವಲ್ಪ ಹಿಂದುಳಿದೆ ಹ್ಮ
ಹ್ಮ್ ಅದು ಕರ್ಚುಗಿಲ್ಚಷ್ಟ ಇಷ್ಟ ಬರಂಗ ಅದಾನ ಪೂರಾ ಎಲ್ಲಟ್ಟಿ ಹಡಿದು
ಖರ್ಚು ಒಂದ್ ನಾವು ಟಿಟಿ ಗಾರ್ಡನ್ೂ ಅಲ್ಲ ಆದ್ರರು ಅವರು ಕಿ ಕಿಲೋ ಕಿಲೋಮೀಟರ್ ಗಟ್ಲೆ ಇಡ್ತಾರೆ ರು ಒಂದ್ ಕಿಲೋಮೀಟರ್ಗೆ ಹದಿಮೂರು ರೂಪಾಯಿ ಚಾರ್ಜ್ ಮಾಡ್ತಾರ ಅವರು
ಹದಿಮೂರು ರೂಪಾಯಿ
ಹ್ಮ್ ಒಂದ್ ಕಿಲೋಮೀಟರ್ ಹದಿಮೂರು ರೂಪಾಯಿ ಚಾರ್ಜ್ ಮಾಡ್ತಾರ
ಹ್ಮ್
ಎಷ್ಟ್ ಕಿಲೋಮೀಟರ್ ಆದು ಅಷ್ಟು ಸುಮಲೆ ಇದು ನಾವು ಲೆಕ್ಕ ಹಾಕಿದೀವಲ್ಲ ಅ ಏನಿಲ್ಲಾ ಅಂದ್ರೂ ಒಂದು ಎರಡ್ ಸಾವಿರ ಕಿಲೋಮೀಟ್ರ ಆಗತ್ತಾ
ಎರಡು ಸಾವಿರನಾ.
ಹಂ ಎರಡು ಸಿರ ಕಿಲೋಮೀಟರ್ ಆತ್ತೆ ಎರಡುಾವಿರಂಟ ಹದಿೂರುರೋಡ್ರ ಎಷ್ಟಾಗಗುತ್ತ ಅಷ್ಟೆ ಅಮೌಟ್ ಬತ್ತಾ.
ಒಬ್ಬೊಬ್ಬ್ರ ಏನಣ ಎಲ್ಲರ ನಡುವೇ ನು ಒಬ್ಬೊಬ್ಬ್ರ ಅಣ್ಣ.
ಇ ಇಲ್ಲ ಎಲ್ಲಾರ ಎಲ್ಲಾರ ನಡುವೆ ಹದನೂರು ರೂಪಾಯಿ
ಎಲ್ಲ ನಡುುವ ಹದಿಮೂರು ರೂಪಾಯಿ
ಹ್ಮ್ ಹದಿಮೂರು ರೂಪಾಯಿ ಆತ್ತ ಹ್ಮ್ ಪ್ರತಿಯೊಬ್ಬರು ಂಗಿಲ್ಲ ಅಂದ್ರೆ ಒಂದು ಆರು ಎನ್ ಆರೂವರೆ ಸಾವಿರ ಆರವರೆ ಸಾವಿರ ಕೊಡ್ಬೇಕಾಗುತ್ತೆ ಗಾಡಿಗೆ ಒಯ್ ಬರೋದಕ್ಕೆ ಮತ್ತ ಕಡೆ ಪರ್ಸನಲ್ ಕೆರ್ಸ್ ಎಷ್ಟ ಇರುತ್ತೆ ಅದೆಲ್ಲ ಅವ್ರ ಕಡೆ
ಹ್ ನಮ್ ನಮ್ ಕಡೆ ಖರ್ಚ
ಹ್ಮ್ ನಾನು ನಮ್ಮ್ ಕಡೆನ ತರ್ತು
ಹೌ
ಹ್ಮ್ ಹ್ಮ ಅದೇ ನೀನು ನೀನು ಬರ್ತ ಅಾನ ಹ ಹೇಳಬಿಟ್ಟು ನಾನು ಎಷ್ಟ ಎಲ್ಲ ಹಾಕೊಂಡ್ಬಿಡ್ತೀನಿ
ಆಂಧ್ರಣ ಸ್ವಲ್ಪ ಮನಯಾಗ ಕೇಳ್ತಿದ್ದೆಣ ನಾನು.
ಹ್ಮ್ ಮನೆಯಲೆೆಲ್ಲಾ ಕೇವಳ ಇಂಗ ಒ ಫ್ರೆಂಡ್ಸ್ ಎಲ್ಲ ಕೂಲಿ ಟ್ರಿಪ್ ಹೋಂಡರ.
ಹಾ
ಹ್ಮ್ ನಮ್ಮ ಅಣ್ಣಾನ ಹೊಂಟಾನ ಸ್ವಲ್ಪ. ಪಡಿಕನ್ . ಹ್ಮ್ ನೀ ಏನಾದ್ರು ಕನ್ಫರ್ಮ ಆಗಿ ಹೇಳಿಲ್ಲ ಅಂದ್ರೆ ಎಷ್ಟನೆ ಹ ಆಕೊಂಡ್ಬಿಡ್ತನಿ ನೀನ್ನ ಒಬನಗೆ
ಮತ್ತ ಇವಾಗ ಜನ ಎಲ್ಲಾ ಜನ ಎಲ್ಲಾ ಜಾಸ್ತಿ ಆಕ್ಬಿಟ್ರ ಅಂದ್ರ ಆಮೇಲ್ಲ. ಆಮೇಲೆ ಆಾಸ್ ಅಲ್ಲಿ ನೀನ್ ಬರದೇ ಅಂತ ಹೇಳಿ ಸುದ್ದ ಅವ್ರಿಗೆ ಅವ್ರಿಗೆ ಯಾರಿಗೆ ತೇಕಗಲ್ಲೇ ಹೋಗ. ಬರ್ತನಂತಂದಿ ಬರ್ತನ ತಂದಿರ್ತರ ಅವ್ರಿಗೆ ಬುಟ್ಟ ಏನ್ ಕರ್ಕೊಂಡ್ ಕ್ರಮವ. ಆಗಲ್ಲ ಹ್ಮ್ ಒಂದ್ ದಿವಸ್ದರ ಮೊದ್ಲೇ ಹೇಳ್ಬೇಕು.
ಹ್ಮ
ಅಂದರ
ಅಂದ್ರೆ ಒಂದು ನೀವು ಹೋಗೋದೊಂದು ಹದ್ನೈದು ದಿನ ಆದಂದ್ರೆ ಅದ್ರ ಮುಂಚೆನೇ ಹೇಳ್ಬೇಕು ನಿಮ್ಗೆ.
ಹ್ಮ್ ಅದಕ್ ಮುಂಚೆ ಹೇಳಿದ್ರೆ ನಾವು ಜನ ಅಡ್ಜಸ್ಟ್ ಮಾಡಿರ್ತವಲ್ಲಾ ಇಷ್ಟು ಜನ ಸಾಕು ಮಾಡ್ಬಿಡ್ತವಿ.
ಹಾ ಫೈನಲ್ ಪೂರಾ ಫೈನಲ್ ಮಾಡ್ತರಿ.
ಹ್ಮ್ ಪೂರ ಬಯಸದೆ ಎಲ್ಲ ಪ್ಲೇಸ್ ಎಲ್ಲ ಚಾಯ್ಸಿಂಗ್ ಆಯ್ಯದ್ಮ್ ಇವಾಗ ಜನಲ್ಲ ಕೂಡ್ಸೋ ಕುಂ. ಇೊಂದ್ ಇಬ್ಬರು ಮೂವರ ಆದ್ರ ನಮ್ಗೆ ಕನ್ಫರ್ಮ್ ಆಗಿಬ ಬಿಡ್ತ ಇಷ್ಟ ಜನ ನನಗೆ. ಹ್ಮ್ ಆಮೇಲೆ ಹೋಗ ಡೇಟ ಫಿಕ್ಸ್ ಮಾಡಿದತ.
ಇದು ಊಟದಂಗಣ.
ಮತ್ತೆ ಊಟದ್ದು ನಾವವು ವಿಲೇಜ್ಿಂದ ಎಲ್ಲಟು ಗ್ಯಾಸ್ ಅಡ್ಗೆ ಮಾಡೋ ಸಾಮಾನಿ ಬೋಗಣಿ. ಎಣ್ಣಿ ಅದೇನಂತೆಲ್ಲ ಈ ಸಾಮಯ ಎಲ್ಲ ಇಲ್ಲಕೊಂಡ್ ಮಾಡವಿ. ಯಾಕಂದ್ರ ಅಲ್ಲಿ ಒಂದ್ಸ ಊಟದ ಕರ್ಸ ಎಲ್ಲ ಜಾಸ್ತಿ ಮತ್ತ ಅಂದ್ರೆ ದುಡ್ಡೆಲ್ಲಾ ಜಾಸ್ತಿ ರ್ಚ ಆಗುತ್ತೆ. ಹ್ಮ್ ನಾವ ಇರ್ತೀವ ಇಲ್ಲಿ. ಎಲ್ಲ ಸುತ್ತತಾಕ ಹೋಗರುತ್ತ ಬರೆ ಊಟಲ್ ಬೇಕ ನೀನ್ ಚಿಂತೆ ಮಾಡಿದ್ರೆ ನಮಗೆ ೂರ್ ಮಾಡಂಗಆಲ್ಲ.
ಹೌದೌದಣ್ಣ ಬಾಳ ಖರ್ಚತಾ
ಹ್ಮ್ ಅದ್ರಸಲ ಇಂದಾನೆ
ಹ ಇದು ಈಗ ನೈಟ್ ಮಕ್ಕೋ ದೆಂಗನ ಅಲಿ.
ಹ್ಮ್ ನೈಟ್. ಹ್ಮ ರೂಮ್ ಏನಂತ ಅಂದ್ರೆ ರೂಮ್ ನಲ್ಲಿ ರೂಮ್ ನಲ್ಲಿ ಸ್ಟೇ ಮಾಡ್ಬೋದು ನೀನು. ಹ್ಮ್ ಎಲ್ಲಾರು ಕೂಡಿ ಒಂದು ಓಪನಿನ್ ಬರ್ಬೇಕು ಎಲ್ಲಾ ರೂಮ್ ನಲ್ ಮಕಾಣ ಅಂದ್ರೆ ರೂಮ್ ನಲ್ ಮಕಾಣ. ಇಲ್ಲ ಎಲ್ಲಂಗ ಗಾಡಿ ಸಡಲ್ ಆಾಕ್ಬ ಬಿಟ್ಟು ಅಲ್ಲಿಲ್ಲ ಸಡಲ್ ಮಕಣ ಇಲ್ಲಂಗ ಗಾಡಲ್ಲಿ ಮಕ್ಕ. ಅಂತಾದ್ರೆಅದಕ್ಕ ವಕಣ ಆಗೂ.
ಅತ್ತಣ ಯಾವ್ ಹೊಸ ಹೊಸ ಪ್ಲೇಸ್ ನೋಡಲ್ಲಣೋಣ್ಣ.
ಹ್ಮ್ ಅದೇ ಇವಾಗ ಹೊಸ ಹೊಸ ಪ್ಲೇಸ್ ಇವಾಗ. ನಾನು ಎಲ್ಲಾ ಅವಾಗಲ್ಲ ನೋಡ್ಕೊಂಡ್ ಬಿಿಟ್ಟನ್ಿ ಬಿಡ ಅದ್ನೆಲ್ಲ ಸಣಂಗ ಇದ್ದಾಗ. ಇವಾಗ ಇನ್ನೊಂದ ಕಿತ್ತ ಹೋಗಬ ಸ್ವಲ್ಪ ಮೆಮರಿ ಅವವಾಗ ಚುಕ್ಕೊಂಡಿದ್ನಲ್ಲ ಅವವಾಗ ಜಾಸ್ತಿ ನೋಡಕ್ಿಲ್ಲ ಏನಾಗ್ಲಿಲ್ಲ.
ಹ್ಮ್ ಹಾ
ಇವಾಗೆಲ್ಲ ನೋಡ್ಕೊಂಡ ಬಂದ್ಬಿಟ್ರಿ ಮುಂದೆ ಕೂಡ ಹೋಗೋಕ್ಕ ಅಲ್ಲೆಲ್ಲ. ಹ ನಮ್ಗೆಲ್ಲಾ ಕಾಲೇಜ್ ಎಲ್ಲ ಮುಗಿತಂದ್ರೆ ಆ ಕಡೆ ಎಲ್ಲ ಕೆಲ್ಸ ಪ್ರಜರೆಲ್ಲಾ ಜಾಸ್ತಿ ಆಗತ್ತಾ.
ಹಾ
ಹ್ಮ್ ಅದೇ ಹೋಗಕ್ಕಾಗಲ್ಲ ಬರಕ್ಕ ಆಗಲ್ಲ ಅದ್ರ ಸಲಿಂದಾನೇ. ಬಕ ಹೋಗ್ಬೇಕಕ್ಂತ ಮಾಡಿದೀವಿ.
ಹೌದ ಎಷ್ಟ ಮಂದ ಎಷ್ಟ್ ಜನ ಆಗ್ಯಾರಣ್ಣ ಈಗ.
ಹ್ಮ್ ಇವ ಇವಾಗ ಒಂದು ಆರ್ ಜನ ಆಗವ್ರ ಆರ್ ಜನ. ಆರ್ ಜನ ಆಗಿವಲ್ಲಾ ಇವಾಗ ಟೋಟಲ್ ಗಾಡಿಲೀ. ಹನ್ನೆರಡು ಜನ ಗಂಟ ಹೋಗಬೋದು. ಹನ್ನೆರಡು ಜನ ಹೋಗ್ಬೋದು ಇನ್ನು ಆರ್ ಜನ ಆಗ್ಬೇಕವಾಗ.
ಹಾ
ಹ್ಮ್ ಹ್ಮ್ ಎಲ್ಲಾ ಜನ ಎಲ್ಲ ಕೂಡ್ದಾಗ ಹೋಗ್ತಿೀವ.
ನೀ ಬರ್ತಾರಂತ ನಣ್ಣ ನಿಮ್ ಫ್ರೆಂಡ್ಸ್
ಹ್ಮ್ ನಮ ಫ್ರೆಂಡ್ಸ್ ಎಲ್ಲಾ ನಮ್ಮ್ಸ್ ನಾವೆಲ್ಲ ಯಾರ ಎಸದ್ ಆರ್ ಜನ ಅಂತಂದ್ವಲ್ಲ ಅವ್ರರೆಲ್ಲಾ ನಮ್ಮ ಫ್ರೆಂಡ್ಸ್. ಇವಾಗ ಕೆಲವೊಬ್ರು ಜೂನಿಯರ್ ಅದಾರ ಸೀನಿಯರ್ ಅದಾರ
ಹ್ಮ್
ಎಲ್ಲಾರ ಅದಾರ ಇವಾಗ ನಾವೇಏನ್ ಇೀರೇ ಬೇಕಂತಲ್ಲ ಯಾರು ಬಂದ ಕರ್ಕೊಂಡ್ ಹೋಗ್ತೀವಿ.
ಹಾ ಹಂಗ ಏನ
ಹ್ಮ್
ಹ್ಮ್
ನೋಡ ನೀನು ಮನೇಲಿ ಕೇಳ.
ಹಾ ಕೇಳ್ತೀನಣ್ಣ ಮತ್ತೆ ಏನಂತ ಹೇಳಕ್
ಹ್ಮ್
ಅಡ್ವಾನ್ಸ್ ಹೇಳ್ತೀನಿ ಅಣ್ಣ ನವು ನೀವು ಹೋಗೋದು್ ಸ್ವಲ್ಪ ಹದ್ೈದು ದಿನ ಇ ಹ್ಮ್ ಮುಂಚೆನೆೇ ಹೇಳ್ತೀನಿ ನಾನ್ ಏನನ್ನೋ ಕೇಳ್ತೀನಿ ಇವತ್ತು.
ಹ ಹಾ ಹ
ಹಾ ಕೇಳಿ ನಿಮ್ಗೆ ಇನ್ಫಾರ್ಮೇಶನ್ ಮಾಡ್ತೇಾನ.
ಹ್ಮ ಕೇಳ್ರ ನೀನು ಪೋರ್ಸೆಬಲ್ಗ ಮನೆಯಲ್ಲಿ ದುಡ್ಡು ಪಟ್ಟ ಕೇಳಕ್ ಹೋಗಬೇಡ ಇತ್ ಅಂದ್ರೆ ಅಷ್ಟೇ ಬಾ. ಇಲ್ಲಾಂದ್ರೆ ಬುಟ್ಟ ಹಾಕ ಮುಂದೆ ಹೋಗ್ತಿರ್ತವಲ್ಲ ಮುಂದೆ. ಎ್ದಾಗ ಮತ್ತೆ ಬರಕಂತೀ ಈ ಇದ ಸ್ದನ್ ಲ ಅಷ್ಟೇನಲ್ಲ ಮುಂದೆ ನ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ.
ಹಾ ಅಣ್ಣ
ಹ್ಮ್ ಅವಾಗೆಲ್ಲ ನನ್ಗೆ ಬರಂಗತ್ತ ಅಂದ್ರೆ ಹೇಳಿ ಇವಾಗ ಇವಾಗ ಇವಾಗ ಕೇಳೆನು ಮನೇಲಿ ಹೋಗ್ಬಿಟ್ಟ. ಹ್ಮ ಮನೇಲಿ ಮನಲಿ ಹೋಗುವ ಅಂತಂದ್ರೆ ಗ್ಯಾರಂಟಿ ಕೊಟ್ರ ಅಂದ್ರೆ ನಮ್ಗ ಹೇಳ ನಾನು.
ಹಾ ಸರಿ ಸರಿ ಹೇಳ್ತ್ತಂತು ಅಣ. ಹ ಎಲ್ಲ
ಹಾ ಹೇಳ